ಹಾ
ಹಲೋ
ಹಾ ಊಟ ಆಗ್ಯದನ್ರಿ
ಆನೂ ಊಟ ನಿಮ್ದಾಗ ಆದ್ರೆ
ಹಾ ನಮ್ದ್ ಆಗದ್ ನೋಡ್ರಿ ಊಟ
ಅದೇ ಅದು ಇವತ್ತು ನಾಕ್ ತಾರೀಕ ಅಲ್ರಿ ನಾಳಗ್ ಬಾಳ್ ಗದ್ ಅಲ್ಲಿ ಇರ್ತದಾ
ಹಾ ಹಾ ಹೌದ್ದ್ರಿ ಮನ ಮನೆತೊಳವೆ ನಡದೌದ್ರಿ ಸೋಪಿ ಸಾಪಗ ನಚ್ಚಿದ್ವಿ ಅದೇ ಮನ ತೊಳೆವು ಅವು ತೊಳವೇ ನಡ
ಹಾ ರೀ ಅದಕಂತ ಹೇಳಿ ಹಾ ರೀ ಅದಕ್ಕ ಸ್ವಲ್ಪ ಊಟ ಲೇಟ್ ಐತ್ರಿ
ಹೌದೌದು ಹಗ ಆ್ಯದನ್ರಿ ಊಟ ಹ ಮತ್ತ ಎಲ್ಲಾ ಮನೆ ತೊಳದು ಎಲ್ಲ ಎಲ್ಲಾ ಕೌದಿ ಅವು ಎಲ್ಲಾ ಅದ ಮಾಡಿ
ಏನೋ ಇವತ್ತ ಎಡು ರೂಮ್ ಹಾಗಗ್ಯವ್ರೇನಾ ನಾಳಿಗೆ ಇನ್ನೊ ಒ ರೂಮ್ ಉಳದ್ರೆ ಮೂರ್ ರೂಮ್ ಆಗ್ಯಾವ್ರೆ
ಹ ಹಹ
ತೊಳಿಬಕ್ರಿ ಹಳದಾಗ ನೀರ್ ಇಲ್ರಿ ಬಾಳ ಹಿರಣಾ ಆದ್ರಿ ನಾ
ಮತ್ತೆ ಮಳೆ ಇಲ್ಲಾಡ್ರಿ ಮಳೆ ಇದ್ರೆ ಜೊತಿಗ ಹಳ್ಳಳಾಗಿಲ್ಲ ಬರ್ತಿತ್ತು
ಹಾ ರೀ ವಾದ ವರ್ಸ ಫುಲ್ ನೀರಿತ್ತು ಹಳ್ಳಕ್ಕ ಹಳ್ಳ್ಳಕ್ ಈ ವರ್ಷ ನೀರ್ ಇಲ್ಲ ಏನಲ್ರಿ ಏನ್ ಯಾರ್ದನ ನಮ್ ದೋಸ್ತಂದು ಗಾಡಿ ಕೇಳಿ ಅ ಟಕಿಯಾಳಿ ಅಲ್ಲಿಗೆ ಇದಕ್ಕೆ ಹಯ್ಬೇಕ ಮಾಡಿವವ್ರಾ ಇದಕ್ಕೆ ಒಳ್ಳಗಿನ ಕೌದಿನೇ
ಹಾ ಹಾ ರೀ ಹಣೆಗೆ ಅಲ್ಲಿಗೆ ಹೋಗ್ಬೇಕಂದ್ರ ಏನ್ರಿ
ಹಾ ಅಲ್ಲೇ ನೀರ್ನಿಂದ ಇರ್ತಾವಲ್ರಿ
ಹ್ಮ್ ಹ್ಮ್
ಅದಲ್ಲ
ಅಗ ಓಬ ಕಂತರು ಕಣಿಗ್ ಆಟಾ ಗಿಟ ತಗೊಂಡಿಲ್ಲ ಸೈಕಲ್ ಮೋಟ್ರ ಮೇಲೆ ಹಾಕಂಡ
ಹಾ ಗಾಡಿ ಮ್ಯಾಲ ಅನವಾಗಲ್ರಿ ಕೌದಿ ಎಲ್ಲಾ ಆ ಕಡೆ ಕಡೆ ಹೇಳ ಬಳ್ತವ್ರೀ ಅ್ರ ಸಲಕ್ಕೆ ಒಂದ್ ಹತ್ತು ತವೆ ತಗೊಂಡ್ ಹೋಗ್ಬೇಕಂತ ವಿಚಾರ ಆದ್ರೆತ್ತೆ
ಅಲ್ಲೇ ಹೌದೌದು ಅಲ್ಲಿಗೆ ಒಯ್ದ್ ಗೇಸಿಂದ ಅಲ್ಲೇ ಹೋಗೋದುಅಲ್ಲೇ ಮಣಸ್ಕಂಡು
ಹಾ ಆಮೇಲೆ ಒಂದ್ ಎರಡ್ ಗಂಟ ಬಿಟ್ಟು ಬಂದ್ರ ನಡತ್ರರಿ
ಹಾ ರೀ ಒಣಗ್ತಾವ ಬಿಸಲ್ ಏನು ಬಿಸಿಲ್ ರಗೋಡ್ ಆದ್ರೆ ಒಂದ್ ಒಂದ್ ಗಂಟೆ ತಗೋಡಗ್ ಬತವಂತನಿ
ಹ ಮಳೆಗಾಲಲ್ ಹೋಗಿ ಬ್ಯಾಸಸಿಗೆ ಆಗಾದ್ರೆ ಬ್ಯಾಸಿಗೆ ಹೋಗಿ ಮಳಗಾಲ ಉಲ್ಟಿ ಹಾಗಗಾದ್ರೆ ಅದು
ಕಾಲ ಕಾಲ ಹಂಗಗೆ ನಡದ್ರ ಈಗ
ಸಂಖ್ಯೆ ಏಳದ್ ಆಗವಲ್ರಿ ಹೆಂಗ್ ಜನ ಹೊಂಟಾರೀ ಫೋನ್ಗ ಇನ್ಸ್ಟಾಗ್ರಾಮದಾಗ ಅದ್ರಾಗ ನೋಡಿ ಮಾಡ್ತೀವಲ್ರಿ ಇಪ್ಪತ್ತು ವರ್ಷನೂರು ಮತ್ತೆ ಮತ್ತೆಂದ್ರ ಅದ ನಾಲ್ವತ್ತು ಚನ್ನ ಹೆಣ್ಣ್ಮಗಳು ಇಪ್ಪತ್ತು ವರ್ಷ ನೋಡಿ ಹಡುಗಗೆ ಮದ್ವೆ ಆಗ್ಯಾಲ್ರಿ
ಹ್ಮ್ ಈ ಕಾಲನೇ ಮತ್ತೆ ಹಂಗ ನಡದಲ್ರಿ ಹೆಣ್ಣನ್ ಸಿಗೋಲ್ಲು ಹೆಣ್ಣೇ ಸಿಗೋಲು ಒಂದ್ ಓದಾರ್ಸ ಬಿಟ್ಟಿದ್ರಲ್ರಿ ವಾರದಾಗ ಬಂದಿ ನೋಡ್ರಿ ಅರವತ್ ಮಂದಿ ಹೆಣ್ಣು ಸಿಗೋಲ್ ಅಂತ ಪಂಚಾಯತಿ ಒಂದು ಮಠ ಕಟ್ಟಿ ಕೊಡ್ರಿ ಅಂತ ಪಂಚಾಯಿತಿಗೆ ಅರ್ಜಿದ್ರಲ್ರಿ
ಹಾ ಅದೆಲ್ಲಾ ಕಾಮಿಡಿ ಮಾಡ್ತಾರ ಬಿಡ್ರಿ ಅದೇನ್ ಸೀರಿಯಸ್ ಇರಲ್ರಿ
ಹಾ ಹಾ ರೀ
ಅಂದ್ರ ಇದು ರಿಯಾಲ ಆಗ್ಯದಲ್ರರಿ ಗಂಡ ಅನ ಎಲ್ಲ ಅನ ಅಂದ್ರನು ಬಿಟ್ಟು ಬರ ಕುಂತಾಳೀಗ ಅದು ಏನು ಹಾ ಯಾವರೀ ಫಾನ ಯಾವುದು ಊರು ಕೇಳಿದಿವ್ರಿ ನಮ್ ಅಷ್ಟೊಂದು ಕೇಳಲ್ರಿ ಹಾ ಇನ್ಸ್ಟಾಗ್ರಾಮ್ ದರ ಫುಲ್ ಅದೇ ಓಡೋಕ್ಕೆ ಕುಂತೀರಿ ಅದ್ರೆಗೇ
ಹೌದೌದ ಹೌದು ಇಪ್ಪತ್ತು ವರ್ಷದ ಹುಡ್ಗಿ ನಲವತ್ ವರ್ಷದ ಹುಡ್ಗ ಅಂದ್ರೆ ಅದ ಹ್ಮ್ ಹ್ಮ್ ಹ್ಮ್
ವರ್ಷಿನ ಹುಡುಗಿರೆ ಇಪ್ಪತ್ ವರ್ಷ ಹುಡುಗ ನಾಲ್ವತ್ ವರ್ಷ ಹುಡುಗಿ ಹೆಣ್ಮಳಿಗೆ ಗಂಡ ಆನ್ರಿ ಹೆಂಗೆ
ನಾನಾಕಿ ಹುಡುಗರ ಸೈಲ ಬಿಟ್ಟು ಬರಕತ್ತಳ ಹೌದೌದು
ಹ್ಮ್ ಅದಕ್ಕೆ ಮತ್ತೆ ಮನುಷ್ಯರ ಮಾತ ಮನುಷ್ಯರ ಮಾತ ಮನುಷ್ಯರ್ ಕೇಳವಲ್ರರಿ ಅದ ಎಲ್ಲಾ ಕೇಳ್ತರಿ
ಹಾ ಹಂಗೇ ಅನ್ರಿ
ಎಡ್ ಸೂರ್ಯ ಊಟ ಕುಂತ ಅಂತರಿ ಇನ್ನು ಅದ ಸತ್ಯಕ್ಕೆ ಕೇಳ್ಪಟ್ಟಿರಿ
ಹಾ ಅದು ಎರಡು ಸೂರ್ಯ ಬಂದ ಅಂದ್ರೆ ಈಗ ಒಂದ್ ಸೂರ್ಯಕ ತಳದ ಆಗಲ್ಲ ನಮ್ಗ
ಬೇಕಾದವ ಏನಾದ್ರೆ ಇನ್ಸ್ಟಾಗ್ರಾಮ್ದಗ ಬಿಡ್ತಾರೀ ಹಾ ರೀ
ಎರಡ್ ಸೂರ್ಯ ಬಂದ್ರರು ಮನುಷ್ಯ ಯಾಕೆ ಉಳಿದನ್ರೀ
ಹ ಎಲ್ರ ಹೇಳದ್ ಹೇಳ್ತಾರಿ ಅದ್ ಯಾವಾಗ ಅವಾಗೆಲ್ಲ ಗೊತ್ತು ತಿಳ್ರಿ
ಏಯ ಅದ್ ಏನ ಕಲ್ಲು ಕೋಳಿ ಕೂಗ್ಬೇಕು ಮುಲ್ಲ ಮುಲ್ಲ ಚೂರಿ ಹಾಕ್ಬೇಕು ಮತ್ತೆ ಮುಣಗ್ತದ ಅಂತ ಹಿರಿಯರ್ ಮೊದ್ಲಿಂದ ಹಂಗಿ ಹೇತಿರ್ತಾರ ಅದು
ಹಾ ರೀ ಮತ್ತೆ ಇದು
ಮತ್ ಭೂಮಿ ಮೊದಲು ಭೂಮಿ ಹುಟ್ಟಿದ್ದ ಅ ಮನುಷ್ಯ
ಹಾ ಪ್ರಳಯ ಮಾತ್ರ ಪಕ್ಕ ಆದ್ರ ಯಾಕಂದ್ರ ಹ ಈ ಪೂರಾ ಪಾಪಸ್ ಕೂಡ ತುಂಬಾ ಯಾವ ಟೈಮ್ನಾಗ ಏನ್ ಆಗ್ತದೆ ಗೊತ್ತಿಲ್ಲ ಟೈಮ್ ಒಂದು ಹನ್ನೆಡ ಎರಡ್ ಸಾವಿರದ ಹನ್ನೆರಡದಾಗ ಕ್ಯಾಶೆಟ್ ತಗ್ದಿದ್ದಲ್ರರಿ ಅದಕ್ ನೋಡಿ ಹ ಅದ ಅದಕ್ ನೋಡಿ ಜನರೂ ಎಲ್ಲಾ ಉರೇ ಬಾರ್ದು ಭೂಮಿ ಮ್ಯಾಲ ಏನಾರೂ ಭೂಮಿಮೇಲೆ ಇದ್ರೆ ಅಂತ ಹೇಳಿ ಬಾಳಷ್ಟ ತಲೆಕೆಡಿಸಿ ಸಂಡ್ರೀ ಅದ್ರ ಬಗ್ಗೆ ಎಲ್ಲಾ
ಹ್ಮ್ ಅವಾಗಷ ಎಂಗ ಅನ್ನೋರು
ಹಾ ರೀ ಈ ತರ ಆದ್ರ ಹೆಂಗ ಅಂತ ಹೇಳಿ ಆ ತರ ಹಾಗೆ ಆತ್ರಿ ರಿ ಒಂದಲ್ಲ ಒಂದಿನ ಅದು ಮಾಡಿದ್ದೆ ಬರ ಬರಿ ಆದ್ರ ಇಲ್ಲ ಅಂತೆಲ್ಲಾ
ಹಾ ಮೊದಲ್ ಬರ್ದಿಟೀ ಅವರು ಯಾಕಂದ್ರೆ ಸಾರಿದ್ದ ಇನ ಮುಂದ ಬಾಳಾದ್ರಿ
ಸಾರಿದು ಬಾಳ ಆದ್ರಿ ಹೇ ಏನಾ ಎಂಟುವಾರ್ಷಿನ ಹುಡುಗಿ ಮೈನಾರ್ ಆದ್ರೆ ಆಮೇಲೆ ಮಧ್ಯಾಹ್ನ ಒಂಬತ್ತರ್ ಹಾ ರೀ ಒಂದ್ ಹೆಣ ಮಗಳಿಗೆ ಒಂಬತ್ ಮಂದಿ ಅತ್ರಿ ಏನೇನ ಬಾಳಷ್ಟು ಹೇಳ ರೀ ನಮಗ್ ಅಷ್ಟೊಂದ ಕೇಳ್ಪತಿಲ್ರರಿ ಹೇಳಿದ್ ಮಾತ್ರ ಬಾಳಷ್ಟು ಹೇಳೇಳ್ರರಿ ಅವಾಗಾಗ ಬರ್ತಾರಲ್ರರಿ ಊರಾಗ
ಹಾ ಹ ಬಂದ
ಮಳೆ ಬ ಮಳೆ ಬಿದ್ರೆ ಇಷ್ಟೊತ್ತಿಗ್ ಬಂದೋ ತ್ತಿದ್ರಿ ಯಾಡ್, ಮೂರ್ ಸಲ ಅವರ್ ಬರ್ತಿದ್ರ ಬರ್ತಿತ್ ರೇ ಮಳೆ ಇಲ್ಲ ಅರ್ಸಲೆಕ್ ಅವರು ಬರಾಕ್ ಚಾನ್ಸ್ ದಾರಿ ಇಲ್ಲಾರದಂಗ್ ಅದರಿ. ಅಷ್ಟ ಆದ್ರೂನು ಹೇಳ್ಯಾರಲ್ ಬರೇ ಈ ವರ್ಷ ದೋ ಏನ ಚಾರನನೆ ಭಾಗ, ಎಂಟನೆ ಭಾಗ ಮಳೆ ಐತಿ. ಹಾ ಹೇಳ್ತಾರಿ ಗೊತ್ತಾತ್ ಅಲ್ರಿ ಅವ್ರಿಗೆ ಅಲ್ಲಿ ಏನೋ ಅವ್ರ ವಚಿನಳ ಆಗಿದ್ದ ಏನ್ ತಪ್ಪಿಲ್ರಿ ಎಲ್ಲಾ ಪಾಸ್ ಆಗ್ಯಾವರಿ.
ಮೊದಲ್ ಏನೇನ ಬರದ ಇಟ್ಟ ಹೋಗ್ಯಾರ್ ಅವರ್ ಹಂಗೆ ಹಂಗೆ ಹೊಂಟದ್ರಿ ಕಾಲ ಅದ್.
ಹಾನ್ರೀ ಊರಾ ಅದ ಏನ್ ಹೇಳ್ಯಾರೀ ಅವರು. ಆಮೇಲಾ ಅದು ಏನ್ರೀ ಚುಮುನ ಇಲ್ಲಾರ್ದ ಬೆಳಕ್ ಚುಮುನ ಇಲ್ಲಾರ್ದ ಬೆಳಕಂತೆ. ಆತರ ಹೇಳ್ಯಾರಿ ಹಾ ಎಲ್ಲ ನೆನಪ ಬರಲ್ರಿ ಊಟಾ
ಹ್ಮು ಊಟ ಆಗ್ಯದರಿ ನಮ್ದ.
ಹ್ಮು
ಮತ್ತೇನ್ ಮ ಗ ನಮದೇನ್ ನಡೆದರಿ ಇಲ್ಲೆ ಹೊಲ್ದಾಗ್ ಗಳೆ ಒಡೆವು ಇವೇ ನಮ ಒಲ್ದ ಮನಿ ಕೆಲ್ಸನೇ ಕೆಲಸ ನಾವೇ ನಾವು
ಹಾ ರೀ.
ಅದೇ ನಮ್ ಎತ್ತುಗೋಳ್ ಆಯ್ತು ನಾವ ಆಯ್ತು ಹಂಗ್ ಹೋಗಿದ್ದೀವ್ರೀ ಸುಮ್ ಎತ್ತುಗೋಳ್ ಮನ್ಯಾಗ್ ಕಡಿಗಂಡಿಗೆಲ್ಲ ಅಚ್ಚಿ ಅಚ್ಚಿ ಹೊಲಗೋಳ್ ಎಲ್ಲ ಸ ಮಾಡ್ಯಾವ ಅದ್ರಾಗ್ ಏನ್ ಗಳೆ ಹೊಡ್ಯಾಕ್ ಬರಲ್ರಿ ಈ ತೋಗರಿ ಬಿತ್ತವಲನೆ ಗಳೆ ಹೋಡಿದಿತ್ತು ಅದಕ್ಕೆ ಹೋಗಿದೀವಿ ನಾವು.
ಹೌದ್ರಿ ತೊಗರಿ ಎಷ್ಟ ಎಕರೆ ಬತ್ತು. ಕುಂತಿರಿ ಐದ್ ಎಕರೆ ಅದ ಮನಿ ಮನಿ ಪುರ್ತೇಕ್ ಮತ್ತೆ ಅಂದ್ರೆ ಎತ್ತಿಗೆ ಒಟ್ಟು ಅದು ಬೇಕರ್ಯ.
ಎತ್ತಿಗ್ ಹೋಟ್ಟಬೇಕು ಮತ್ತ್ ಜೊಳ್ ಒಂದ, ಎರಡ ಎಕರೆ. ಹೌದು ಎತ್ತಗೋಳಿಗ್ ಬೇಕ ಮನ್ಯಾ ಮನೆವರಿಗೇಲ್ಲರಿಗ್ ಜ್ವಾಳ್ ಆತಾವ.
ಹೌದ್ರಿ, ಕರೆಕ್ಟ್. . ಅದನ್ನದು, ಆತರ ಬೆಳಾರು ಬಹಳಷ್ಟು ಕಮ್ಯಾರಿ ಯಾಕಂದ್ರ. ಬರೇ ಅತ್ತಿ ಅತ್ತಿ. ಅಂತರ ರೀ! ಅತ್ತಿನೇ ಹಸ್ತಾರೆ ರೀ ಬರಿ.
ಹಾ ಅಚೀನಿ ಬಾಳ ಆಗ್ಯಾರ ಅತಿ ಅತೀ. ಅತಿ ಅತೀಯಾಗಿ ಮಳೆ ಹೋಯ್ತು.
ಹ, ರೀ ಬರೆ! ಜನ ಏನ್ ಮಾಡಾಕುಂತ ರೀ ರೊಕ್ಕ ಕ ಆಸೆ ಬಿಳಾಕುಂತು, ಬಾಳಷ್ಟು! ಆತರ ಆಗಿ ಅದನ್ ನೋಡದಮ ಜನಕ್. ಚಕ್ ಅಂತ ಹೇಳಿ ಏನ್ ತಿಳ್ಕೊಂಡಿದವ್! ಏನ್ ಇಲ್ರಿ. ಏನ್ರೀ, ಅದು ಫೋನ್ಯಾಗ ನೋಡು. ಒಬ್ಬಬ ಬ್ಯಾಡ್ರೊ ಒಬ್ಬಬ್ರೋ. ಏನದು ಕೆಸರಿಂದ. ಆಡಿ ಮಾಡಿ ಅದೆಲ್ಲ ಮೂರ್ತಿ ಮಾಡಿ. ಅದಕ್ಕೆಲ್ಲಾ ನೀರ್ ಹಾಕದ.
ಹಾ ಕಪ್ಪು ಒಂದೊಂದ್, ಕಡೆ ಕಪ್ಪಿ ಮದಿ ಮಾಡ್ತಾರ. ಇನ್ನು, ಏನೋ, ಮಾಡ್ತಾರೀ! ಪೂಜೆ ಪುನಸ್ಕಾರ. ದೇವರು ವಾರಗಳು ಹಿಡಿತಾರೆಲ್ಲ.
ಹ್ಮ್, ಒಂದೊಂದ್ ತೋಲೆ ಇದು ಮೊರಮ್ದ ಹಾ ರೀ ಮೊರಮ. ದೇವ್ರ ಹೇಳಾರ ಏನಂತಾರೀ. ಎಲ್ಲಿ ಯಾ ವುರಾಗ. ಆಯೋ ಆಯಿ ಶಾಂತಿ ಇಡ್ತಾರೆ ಎಲ್ಲಿ! . ದೇವತೆಗಳು ಇರ್ತಾರಾ. ಯಾವ ಊರಾಗ ಶಾಂತಿ. ಇಡ್ತಾರ, ಆ ಊರಾಗ ಮಳಿ ಪ. ಕಾದ ಅಂತ ಹೇಳ್ತಾರೀ ಅವರ.
ಹೌದೌದೌದೌದು.
ಯಾಕಂದ್ರೆ, ಅವ್ರಿಗಿ. ಹ ಚಂದ್ ನೋಡ್ಕೊಂಡು ಹೋಗ್ಬೇಕು, ಅಂತರಿ ವಾರಗಳು ಇಡಿಬೇಕು ಅಂತರಿ ಅವ್ರ ಮ್ಯಾಲೆ ಹಾ ವಾರಗಳು ವಾರ ಹಿಡದ್ಮೈಲೆ ಆಮೇಲೆ ನೀರ್. ನಡಬೇಕಂತತ್ರಿ ಗುಡಿಗ. ೊಳಗೆಲ್ಲಸದೆ ಅವ್ರಿಗೆ. ಹ ಆತರ ಯಾರ್ ಮಾಡ್ತ. ತ್ತರ ಇಲ್ಲಿ ಊರಾಗ ಮಾಡಲ್ರಿ ಹಂಗಾಗಿ ಎಲ್ಲಾ ಮರ್ತ್ ಬಿಟ್ಟಾರ ಮೊದಲಿಂದದ ಅದೆಲ್ಲ
ಬರ್ತಾರೀ ಒಂದೊಂದ್ ಊರಾಗ ಆ ರೀ ಅಲ್ಲಿ ಅಂದ್ರೆ ಬೆಳಿತಾರೀ ಅವ್ರು ಮಳೀನ ಆತಿರ್ತ ಒಂದೊಂದ್ ಊರಾಗ ಮಾಡ್ತಾರೀ ಕಾಯಂ ಬಿಡಲ್ರೀ ಮಳ ಆ್ರ ಊರ್ ಕಡೆ ಆ ಕಡೆ ಮ್ಯಾಗಡಿ ಇತಾರಿ ಕ ಕರೆಕ್ಟ್ ಕರೆಕ್ಟ್ ಗಳೇಕ್ ಬಿಡ್ತಾರೀ ಅವರು
ತರ ಮಾಡಲ್ರಿ ಎಲ್ಲಿ ಇಲ್ಲಿ ನಾವಂತ್ರೂ ನೋಡಿ ವಾರ ಮಾಡೇ ಇಲ್ರೀ ಊರಾಗ ಹ.
ಮಾಡಲ್ರಿ ಇಲ್ಲಿ.
ಈ ತರ ಆಗಿ ಮತ್ತೆ ಮಳೆ ಬಾ ಅಂದ್ರೆ ಹೆಂಗ್ ಬರ್ತ
ಒಂದ್ ವಾರ ಇಡ್ತಾರ ಆಯ್ತ ಮುಗಿಸಿ ಬಿಡ್ತಾರೀ ಒಂದೇ ವಾರದಾಗ ಐದು ವಾರ ಹಿಡದು
ವಾರದ ದಿನ ಕೆಲ್ಸಕ್ಕೆ ಹೋತಾರೀ ಗಳನ್ ಕಡ್
ಹಾ ಇಲ್ಲಿ ಕೆಲ್ಸಕ್ಕೂನು ಹೋಗಬಾರ್ದು ಹೊಲಕುನು ಹೋಗಬಾರಡ್ದ ವಾರದ್ದ ದಿನ ಗಳೆ ಕಟ್ಟಬಾರದೂ ಎಲ್ಲಾ ಜನ ಸೇರಿ ಬೇಟ ನೀರ್ ನೀಡ್ಬೇಕು ನೀಡಿ ಐದ್ ವಾರ ಲಾಸ್ಟ್ ವಾರಕ್ಕ
ಹಂಗಾಗಿ ಏನಾದ್ರೆ ಆ ಕಡೆ ಅರ್ಧ ಜನ ಮಾಡ್ತ ಈ ಕಡೆ ಅರ್ಧ ಅರ್ಧ ಊರ್ಂಗ ಮಾಡತಾರೀ ದವ್ರು ಹಿಂಗ್ ಮಾಡ್ತಾರೀ ಆ ತರ ಆಗೀ
ಹಾ ಈ ಕಡೆ ದೇವ್ರು ಮಾಡ್ಯಾರ ಅಂತ ಕಡೆ ಏರ್ಯಾನವ್ರ ರೋಥರ ಅಕಡೆ ದೇವ್ರು ಮಾಡ್ಯಾರಂತ ಈಕಡೆ ಏರಿಯಾದವ್ರು
ಹಾ ಆ ತರ ಆದ್ರ ಎಲ್ಲಿ ಒಗ್ಗ ಜನ ಊರ್ ಜನ ಒಗ್ಗಟ್ಟಾಗಿ ದೇವ್ರಿಗೆ ಶಾಂತಿ ಮಾಡಿದ್ರೆ ಶಾಂತಿ ಆಗ್ತ ದೇವತಿಗಳಿಗೆ ಹಾ ರೀ ದೇವತಿಗಳಿಗೆ ಒಂದು ಕರೆಕ್ಟ್ ಇದ ಮಾಡ್ಬೇಕಂತ ಹೇಳ್ತಾರಿ ಅದೇ ಮೇನದ್ರಿ ಹಾ ರೀ ಅದೇ ಮೇನ್ದ್ ನೋಡಿ ಮತ್ತೇನಲ್ರರಿ ದವ್ರಿಗೆ ಮಳೆ ಬರ್ಲ್ಲ ಅಂದ್ರೆ ನೀರ್ ನೀಡ್ಬೇಕ ಕ್ರೀ ಎಲ್ಲಾ ಜನ ಮನ್ಯಾಗ ಇರ್ಬೇಕ್ರೀ ಡಂಗುರ ಹೊಡಸ್ಬೇಕ್ ಊರಾಗ ಇದೆಲ್ಲ ಯಾರು ಮಾಡ್ತಾರೆ ಮಾಡ ಹೋಗದಲ್ರಿ ಬರ ಬಳಿ ನೋಡ್ತಾರೀ ಒ ಿ ಒಂದದಾಗ ಕಾಲ್ ನಿಂದ್ರಲ್ಲ ಅಂತೇಳಿ ಒಳ್ಳೆ ಬರ್ತಾರೆ
ಒಳೆ ಬರ್ತ ಈಗೆಲ್ಲ ವಾರ ಹಿಡ ನೀ ನೀ ಮಾಡಿದ್ರ ನಡತಿದ್ರಿ ಅದೆಲ್ಲ
್ರೀ ಮಾಡಿ ನೋಡ್ಬೇಕಕ್ ಮ್ಯಾಗ ಮ್ಯಾಗ ನೋಡ್ಬ್ರೀ ಶಿವನ್ ಕಡೆಗೆ ಏನಾದ ಹೇಳ್ರಿ ನೋಡಿದರ
ಮಾಡ್ಬೇಕ್ರಿ ಎಲ್ಲ ಈಗ ಮರಂ್ ಟೈಮ್ ಅದ ಮರಂ್ ಮುಗಿದ ಮಾಗನ ಮಾಡ್ಬೇಕ್ರಿ ಅದು
ಹಾ ಎಲ್ಲಾ ಒಕ್ಕಲ್ತನ ಮಾಡ ಜನ ಏನಾದ್ರೀ ಒಂದ ದಿನ ಮಾತಾಡ್ಕಬೇ ಬಕ್ರ ಮ ಮಾತಾಡೊಂಡ ಂಗರ್ರಡಸ್ಬೇಕ್ರ ಊರಾಗ ಡಂಗುರ ಓಡ್ಸಿ ಮನಗೆರಿ ನೀ ಎಲ್ಲಾರ ಎಲ್ಲಾ ಎಲ್ಲಾ ಎಷ್ಟು ಗುಡಿ ಅವ್ರೀ ಊರಾಗೆ ಎಷ್ಟು ದವರ ಅವ್ರೆ ಎಲ್ಲಾ ದವ್ರಗ್ ನೀ ನಡ್ಬೇಕು ವಾರ ಹೋಳ ಮಾಡ್ಬೇಕ್ರೀ ಮತ್ತ ಇದ್ದಾರ ಇದ್ದಾರ ಎಲ್ಲಾರ ಆತರ ಮಾಡಿದರೆ ಎಲ್ಲಾ ಚಲೋನೇ ಆದ್ರಿ ಏನ್ ಒಳ್ಳೇದ ಆತ್ರಿ ಏನ್ ಕೆಟ್ಟ್ದೇನ್ ಆಗಲ್ರಿ ಒಂದ್ಿನ ಅಷ್ಟೆಲ್ಲಾ ಒಲ್ದಾಗ ಬೆಳಿನೇ ಅಂತರ ಕೆಟ್ಟ ಕೆಟ್ಟ ಹೊಲಕ ರೀ ಒಲ್ದಾಗ್ ಬೀಜಾನೇ ಕೆಡಾಕ ಆದ್ರೆ ಏನಾದ್ರೆ ಈ ತರ ಮಾಡಲ್ಲಂತಾರೀ ಹ ಹಾ ರರಿ ಇನ್ನು ಮನ್ಯಾಗಿದ್ದ ಕಡ್ತಿನಂತಾರೀ ಆ ಕೆಲ್ಸ ಮಾಡಲ್ಲಂತಾರೆ ತರ ಆದ್ರೆ
ಹಾ ಹಂಗಗೆ ಯಾರ ನೋಡ್ರಿ
ಹಾ ರೀ
ಮತ್ತೆ ಒಂದು ಒಂದು ವಾರದಾಗ ನಾಲ್ಕು ವಾರದ ಎರಡ್ ವಾರದಾಗ ಮುಗ್ದ್ ಹೋತವ್ರೀ ಒಂದ್ ಮಂಗಳಾರ ಒಂದ್ ಶುಕ್ರವಾರ ಮತ್ತೆ ಒಂದ್ ಮ್ವಾರ ಒಂದ್ ಶುಕ್ರವಾರ
ವಾರದಾಗ ವಾರದಾಗ ಒಂದ ಅಲ್ರರಿ ಐದ್ ವಾರ ಮಾಡದ್ ಬೇಕಾಗಿಲ್ರಿ ಅದ್ ಐದ್ ವಾರದಾಗ ಒಂದ್ ಎರಡ್ ಮೂರ್ ವಾರಾನೇ ಮಾಡಾಕ್ರೀ ಮಳಿ ಎಟ್ಟತ್ತಿದ್ರ ಬರ್ತ್ರಿ
ಹಾ ರೀ ಮಸಾದಂತ್ರ ಐದ್ ವಾರ ಮಾಡ್ತಾರೀ ಎಲ್ಲಾ ಕಡೆ
ಮತ್ತೆ ಮಾಡ್ತಾರಲ್ರೀ ಇಲ್ಲಿ ಕೆಲವರ್ಷ ಮಂದಿ ಮಾಡ್ಲಿಕ್ಕಲ್ರರಿ ಹುಡುಕಿದ ಮಂದಿಏನ ಮಾಡ್ಬೇಕ್ರೀ ಎಲ್ಲ
ಮಾಡ್ಬೇಕ ಎಲ್ಲ ನಾ ಐದ ವಾರ ಮಾಡಿ ಮುಗಿಸಿದ್ರೆ ನಡತೇವೆ
ಯಾರ್ ಮಾಡ್ತಾರಿ ಒಂದ್ ದಿನ ಮಾಡಿದ್ರ ಅದ್ರಾಗೆ ಎಲ್ಲಾರು ಓದ್ತಾರಿ
ಆಯ್ತು ಒಂದೇ ವಾರಾನೇ ಮಾಡಿ ಮುಗಿಸಿ್ಬ ಬಿಟ್ಟುಬಿಡ್ತಾರ ಇಲ್ಲಿ
ಹ್ಮ್. ಕರಿತವ್ರಿ ಅಣ ರೀ ಆಮೇಾಲ ಇದು ಮನೆಗ್ ಹೋಗ್ತನ್ ರೀ ಊಟ. ಊಟ ಮಾಡಿವಲ್ರರಿ ಅಸವಾಲಕ್ಕ ಉಂಂತ. ಇದು. ನಿದ್ದೆ ಮರಾಕಂತ್ರಿೀ ಸರಿ ಸರಿ ಆಾಕಲ್ಲಂಗ.